ಹಾ ನಾನ್ ಆರಾಮದಿನಿ
ಮತ್ತೇನ್ ಸಮಾಚಾರ
ಏನಿಲ್ಲ ಹೇಳ್ಬೇಕು ಬಾಳ ದಿನಕ ಫೋನ್ ಹಚ್ಚರಿ ಬೆಟ್ಟಿಲ್ಲ ಏನಿಲ್ಲ
ಇಲ್ಲ ವರಗ ನಾವ ಈಗ ಉಡುಪಿಗ್ ಹೋಗಿದ್ವಿ
ಹಾ
ಈಗ ಮೊನ್ನೆ ಊರ್ ಜಾತ್ರೆ ಐತಿ ಇನ್ನೊಂದು ವಾರ್ದಾಗ
ಹೌದಾ
ಅದಕ್ ಬಂದಿದೀವಿ
ಹಾ ಹಾ ಏನ್ ನಡ್ದು ಉಡುಪಿಯಾಗ್ ಕೆಲ್ಸ
ಏನ್ ಅದೇ ತರಕಾರಿ ವ್ಯಾಪ್ ಪಾರ ಮಾಡ್ತಿವಿ
ಹಾ ತರಕಾರಿ ಎಲ್ಲಾ ಆರಾಮಾದ ಜೀವ್ನ
ಆರಾಮ ಏನಪಾ ಮಾಡ್ಬೇಕಲ್ ಮತ್ತೆ
ಕಾಲೇಜ್ ಲೈಫು ಮತ್ತೆ
ಕಾಲೇಜ್ ಲೈಫ್ ಏನಪ್ಪಾ ಬುಟ್ವಿ ಅವಾಗೇ ಸೆಕೆಂಡ್ ಪಿ ಯು ಸಿ ಮುಗ್ಸಣ
ಸೆಕೆಂಡ್ ಪಿ ಯು ಸಿ ಮುಗಸಣ ಬಿಟ್ರೆ
ಹ್ಮ ಮನ್ಯಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತಲ್ಲ
ಹಾ
ಅ ಸಂಬಂದ ಅಪ್ಪಾರ್ನು ದುಡ್ಯಂಗ ಅಲ್ಲ ಬುಟ್ಕರೆ ಊರಾಗಿದ್ರು ಹಾ ಸೌನ್ ಮತ್ ಮನೇಲಿ ಜವಾಬ್ದಾರಿ ತಗೋಬೇಕಲ್ಲಪ್ಪ
ಹಾ ಓಪನಿ ಜನ ಗಣಮಗ
ಎಲ್ಲ ಇಬ್ರಾದೀವ್ ಒಬ್ಬ ತಮ್ಮಾನ
ಹ್ಮ ತಮ್ಮಾನ
ಹ್ಮ್
ಮತ್ತೆ ಮದ್ವಿ ಯಾವಾಗ್ ಮಾಡ್ಕವಕ್
ಏ ಮದ್ವಿ ಮದ್ವಿದಾರ್ ವಿಚಾರಲ್ಲನು
ಹಾ
ನಾ ಲೈಫ್ ಸೆಟ್ಲ್ ಆಗ್ಬೇಕಲ್ಲಪ್ಪ ದಿನ ಮನಿ ಕಟ್ಟಸ್ಬೇಕು
ಹ್ಮ್
ನಾ ಇವರ ಆದ ಇನ್ನ ಒಂದ್ ಐದಾರು ವರ್ಷ ಏನೂ ಇಲ್ಲ
ಹೌದಾ
ಹ್ಮ್
ಹಾ ಹಾ ಅ ಎಷ್ಟ ತಂದೆ ಪರಕ್ಕ
ಒಂದು ಆರ್ ತಿಂಗ್ಳ ಹೋಗಿದ್ದೆ ಒಂದ್ ಎರಡು ಲಕ್ಷತಂದೆ
ಅಬಬ ಎಷ್ಟ ಯ್ತ್ ಎರಡ್ ಲಕ್ಷ ಅಂದ್ರೆ ತಿಂಗಳಿಗ ಎಷ್ಟು ಬರ್ತ
ನೀವ ಉಳಿತದ ಒಂದ ಯಚ್ಚ ಕಣ್ಮಿ ಐದರ್ ಸಾವಿರ ತನ ಉಳಸ್ಬೋದ ಒಂದೊಂದ್ ದಿನಕ್ಕ
ಹಾ
ಇ ಒಂದೊಂದ ದಿವಸ ವ್ಯಾಪರ ಇತ್ತಂದ್ರ ಉಳಿತತದ ಒಂದೊಂದ್ ದಿವ್ ವ್ಯಾಪಾರ ಇಲ್ಲಂದ್ರ ಉಳಿಯಲ್ಲ ಮತ್ತೆ ಎರಡ್ ಸಾವಿರ ಮೂರ್ ಸಾವಿರ ಮೇಗ ಉಳಸಂದೋಣ
ಏನಕ್ಕ
ಹಾ
ಹ್ಮ್ ಮಯಏನ ಉಡುಪಾಗ ಏನ್ ಜಾಗತ್ ಹೋಗಬಕ್ಂತ ಮಾಡಿದೆನ
ಹ್ಮ್ ಇಲ್ಲೇ ತರಕಾರಿ ಮಾರಾಕ್ ಜಾಗ ಆದಲ್ಲ
ಹಾ
ಫಸ್ಟ್ ಇರ್ಲ್ಲಿ ತೋಬೇಕ ತೂಡಿಂದ ಆಮೇಲೆ ನೋಡ
ಮತ್ತೆ ಹಂಗೆ ಸ್ಟಡಿ ಕಂಟಿನ್ಯೂ ಮಾಡಕ್ಲ್ಲ ಡೈರೆಕ್ಟ್ ಮಾಡಕ್ಲ್ಲ ಎಕ್ಸಾಮ್
ಅದೇ ಅಂದರು ನಮ್ಮ್ ಮನೇನವ್ರ ಎಲ್ಲಾ ಅದು ಆ ಸ್ಟಡಿ ಅದನ್ನು ಸುತ್ತ ಆಗಲ್ಲ ಇದನ್ನು ಸುತ್ತ ಆಾಗಲ್ಲ ಅಂತೇಳಿ ಗಪ್ಪದನಿ ನೋಡ್ಬೇಕು ಈ ಸಕ್ತಿ ಬಂದಿನೇನ
ಹಾ
ಅಡ್ಮಿಷನ್ ಸ್ಟಾರ್ಟ್ ಆಗ್ಯಂದ್ರ ಅಂದ್ರ ನೋಡ
ಏನಲ್ಲ ಡೈರೆಕ್ಟ್ ಮಾಡಿ ಎಕ್ಸಾಮ್
ಹ್ಮ್ ಬರಕ್ ನೋಡಕ್ ಜಾತ್ರೆಗೆ
ಹಾ ಬರಮ್ಮತೂ ಯಾವಾಗ ಜಾತ್ರಿ
ಹ ಇವತ್ತು ಯಾವಾರ ಇವತ್ತು ಶುಕ್ರವಾರನು ಮುಂದಿನ ಶುಕ್ರವಾರ ಆದ ಹ್ಮ್ ಮಗಂಳವಾರ ಬುಧವಾರ ಬಾ
ಮಂಗಳವಾರ ಬುಧವಾರ
ಹಾ, ಹೌದಾ
ನೋಡಂತ, ನಮ್, ಒಂದ್ ಎಕ್ಸಾಮ್, ಅದೇವ ಎಕ್ಸಾಮ್, ಮುಗಸೊಂಡ್, ಬರುತ್ತೀನಿ. ..
ಹೌದಾ,
ಹಾ ..
ಮೂರ್, ವರ್ಷ, ಒಮ್ಮೆ ನಡೆಸಿದ ಜಾತ್ರೆ, ಅಷ್ಟೇನಾ ಆಯ್ತ್ರಿ. .. ಇನ್ನು ಇಲ್ಲೇ ಇಟ್ಕೊಂಡಿದ್ದಾರೆ ಊರಾಗ. ..
ಬರನ್ ತಗೋ! ಮಾರಾಯ ನಾಳೆಯಿಂದ ನೋಡಮ್. .. ಎಂಟರ್ಟೈನ್ಮೆಂಟ್, -
ಹ್ಮ್ .. ಹ್ಮ್, ಮತ್ತೆ, ಇದು. .. ವಿಚಾರ, ವಿಚಾರದ, ಎಂಟರ್. .. ಇದಂ ತ ಬೇರೆ ಇದು ಲೈನಲ್ ಕುತ್ಕೊಳ್ಳಿ. .. ನೋಡದೇ, ಬೇರೆ. .. ಹ್ಮ್ ..
ಹಾ, ಮಾಡಮ್,
ಹ್ಮ್, ಮತ್ ನಿಂದೇನ ಎಲ್ಲಿ ಬಂದ ಸಾಲಿ,
ಅದೇ ನಾನು ಡಿಗ್ರಿ ಮಾಡಕತಿನಿ.
ಹಾ, ಹಾ. ..
ಗೊತ್ತಲ್ಲ ಸುರ್ಪೂರ್,
ಹಾ, ಹಾ, ಸ್ವಲ್ಪ, ಅಲೈ, ನಮ್ ತಮ್ಮ ಹೊತ್ತಾನಲೈ. ..
ಹಾ .. ನಂಬರಲ್ಲೇ ತಮ್ಮೇನ ಕಾಣಲ್ಲಾಗನ., -
ಹ, ಈಗ ಮೊನ್ನೆ ಮೊರಮಕಂತು, ಊರಿಗೆ, ಬಂಧನ. ..
ಆಯೋ ..
ಹ
ಯಾವ, ಬರುತನಲ್ಲಿ, ಎಕ್ಜಾಮ್, ಮುಗದ ಅವನು. ..
ಅವನು, ಇನ್ನ ಎರಡು, ಆಗನಾ .
ಹೌದ ..
ಹ್ಮ್,
ಹಾ, ನಿನ್, ತಮ್ಮನು, ಕೂಡಾನ, ಹಚ್ಚಿದ್ರೆ ಹಚ್ಚ ಹಂಗಿತಿ ನೀನು. ..
ಹೌದ, ಅವನ್, ಹಚ್ಚಿದ್ರೆ, ಅವ, ಮುಗ್ದ್, ಬಿಡುತ್ತೆ, ಅಮ್ಮೋ. ..
ವೇಶಾಲ, ಕಲ್ತೆ. ..
ಹಸ ತಾಯಿ ಕೋಟಿ. ..
ಹ, ಕಡೆ, ಏನ್ ಮಾಡಿದ್ದೆ, ಎಲ್ಲಿ. ..
ಅಲ್ಲಿ, ಇಲ್ಲಿ, ನೀನ್, ಮಾಡಿದ್ದು, ಇಲ್ಲಿ. ..
ಹಾ
ಆಡ್ಸ ಆಡ್ಸ್ ಮಾಡಿದ್ದೆ
ಆರ್ಟ್ಸ್ ಎಜುಕೇಶನ್ ಎಲ್ಲ ಒಂದೇ ಇರುತ್ತಾನ ಹ
ಹ್ಮ್ ಒಂದೇ ಇರ್ತದದ ಎಜುಕೇಶನ್ ಅನ್ನ ಸಬ್ಜೆಕ್ಟ್ ಒಂದ ಚೇಂಜ್ ಇರ್ತದ ಇದ್ರಾಗ ಎಕನಾಮಿಕ್ಸ್ ತಗಬಹದು ಅದ್ರಾಗ ಏನೈತಿ ಎಕನಾಮಿಕ್ಸ್ ಎ ಬದ್ರಲಿ ಎಜುಕೇಶನ್ ತಗಬೋದು ಈ ತರ ಇರ್ತದೆ ಆಪ್ಷನ್ ಹ ಹಂಗೆ ನಮ್ಮ್ ಹುಡುಗರು ತಗೊಂಡಿದ್ವಿ ಅಲ್ಲೇ ಮೂರು ಎಡ್ ಆ ರಮೇಶ್ ಅವರು ಅಂತ ರಮೇಶ ಸಿದ್ದು ಅಂತ ಗೊತ್ತಲ್ಲ ಹ್ಮ್ ಅವರು ನಾ ಎಲ್ಲ ಬಂದ ಹ
ಹೌದಾ ಮತ್ತೆ ಅವರೆಲ್ಲಾ ತಿರುಗಿ ಮುಗಸಿದಾರಪ್ಪಾ ಎಲ್ಲಾ ಎಜುಕೇಶನ್ ಮುಗ ತೋರದ
ಹೌದಪ್ಪ ಅವಾಗ ಚೂರ್ ನಡಿತಿತ್ತು ನಾವು ಹಿಂಗೆ ಮತ್ತ ಅದೇ ಹೇಳಿದ್ನಲ್ಲ ಮನೀದ ತಿಪ್ಲಾ ಅಂತ ಅದರ್ ಸಂಬಂಧ ಹ್ಮ್
ಹ್ಮ್
ನಡಿತ್ತಪ್ಪಾ ಅವ್ರಗೇನ ಅವ್ರಪ್ಪ ಅಪ್ಪಾರದು ಆಸ್ತಿ ಗೀಸ್ತಿ ಆದ
ಹಾ
ಅದಕ ಹೊಲ-ಗಿಲಾ ಆದ
ಹೌದೌದ
ಎಲ್ಲರಿಗೂ ಒಂದೇ ಥರ ಇರಲ್ಲವು ಅದು
ಹ್ಮ್ ಮತ್ತ ಮ ಕಷ್ಟ ಅನ್ನೋದ್ ಎಲ್ಲರಿಗ ಇದ್ದತ್ತಪ್ಪ
ಹ್ಮ್
ಅವೊಬ್ಬವ ಡಿಗ್ರಿ ಆಗನ ಯಾವದಾನ ಒಂದು ಬೆಂಗಳೂರಗ ಚಲೋ ಕಂಪ್ನಿ ನೋಡಿ ಕೆಲಸ ಮಾಡ್ಬೇಕಂತ ಮಾಡಿನಿ
ಹೌದಾ
ಇಂಟರ್ವಿವ್ ಒಂದ್ ಸ್ವಲ್ಪ ಇಂಗ್ಲೀಷ್ ಮಾತಾಡೋದ ಕಲಿಬೇಕು ಕಮ್ಯುನಿಕೇಶನ್ ಸ್ಕಿಲ್ ಇರ್ಬೇಕು ಕ್ಕ
ಹ ಅದು ಈಗ ಫೋನ್ನಾಗ ಒಂದ್ ಆ್ಯಪ್ ಬರ್ತದ ಅಂತಲ್ಲ
ಯಾವದು
ಹೌದಾ ಇಂಗ್ಲೀಷ್ ಕಲಿಯಿರಿ ಅಂತೇಳಿ ಆ್ಯಪ್ ಏನ ಯಾವ್ದ ಆದಂತ ಅಂದ್ರಪ್ಪ
ಕಲಿಯದ?
ಹಾ
ಅವೆಲ್ಲ ರೊಕ್ಕ ಕೇಳ್ತರ ಅವೆಲ್ಲ ಆಟೋಪೇ ಕೂಡ್ಸ್ಗೆಂದು ಇದು ಮಾಡ್ತರ ಆಟೋಪೇ ಕಟ್ ಆಗ್ತವು ಏನು ಏನಿಲ್ಲ ನಾವು ಆಫ್ಲೈನ್ ಕೇಳ್ಬೇಕು, ಆನ್ಲೈನ್ ಕೇಳ್ಬಾರದು
ಹೌದಲ?
ಹ್ಮ
ಹಾ ಹಾ
ಎಲ್ಲಾ ವೇಸ್ಟ್ ಅವು ಆ್ಯಪ್ ಆನ್ಲೈನ್ ಅವೆಲ್ಲಾ ರೊಕ್ಕ ತೊಂಡ್ ರೊಕ್ಕ ತೊಂಡ್ ಆ್ಯಪ್ ಬಂದ್ ಮಾಡ್ಬಿಡ್ತಾರ
ಹ್ಮ
ಹ್ಮ್
ಹ್ಮ ಊಟ
ಊಟ ಇನ್ನ ಮಾಡಿಲ್ಲಪ್ಪಾ ಮಾಡ್ಬೇಕು ಹಸಿವೆ ಆಗಿಲ್ಲ ಮುಂಜೆನೆ ಊರ್ಲ್ದ ಬಂದೆ ನಾನ ಇವತ್ತು ಹಾಸ್ಟೆಲ್ಕ್ಕ
ಹ್ಮ್ ಹ್ಮ್
ಹಂಬ
ಮತ್ತ
ಮತ್ತೆ ಏನ್ ಹಳ್ಬಕ್ ನೀನೇ
ಹ್ಮ ಮತ್ತೆ ಕಾಂಪಿಟೇಟಿವ್ ಏನೇನು ಹೋಗತಿಲ್ಲ
ನಾವ ಓದ್ಬೇಕು ಬುಕ್ ಅವೆಲ್ಲಾ ತರ್ಸಿನಿ
ಹ್ಮ್ ಹ್ಮ್
ಸ್ಟಾರ್ಟ್ ಮಾಡ್ಬೇಕಕ್ ಇನ್ನು ಓದಕ್ಕ ಕಂಪ್ ಇಕ
ಮತ್ತೆ ಕೋಚಿಂಗ್ ಕೀಚಿಂಗ್ ಹೋಗುದಿಲ್ಲ ಏನ್ ಧಾರವಾಡ ಇಲ್ಲ ಬೀದರ. ಹರ
ಹ ಕೋಚಿಂಗ ಏನ್ ಓದಿಲ್ಲ ಹೋಗಿಲ್ಲಪ್ಪ ಇಲ್ಲೇ ಓದ್ಕ ಕೂಡ ಕುಂತೀವಿ ರೂಮ್ನ್ಯಾಗ.
ಹ್ಮ
ಹ್ಮ
ಹೋಗದ ಹೋಗದು ಹ ಇಲ್ಲ ಧಾರವಾಡ ಹೋಗ ಅಲ್ಲಿನ ಚಲೋ. ಪಲಾವ್
ಹ್ಮ್ ಧಾರವಾಡ ಚಲೋ ಅಂತ ಧಾರವಾಡ ಹೋಗ್ಬೇಕು ಕಂಪ್ಯೂಟ್ರ ಕಲಿಬೇಕು ಇನ್ನು ಕಲಿಬೇಕ್ ಕಂಪ್ಯೂಟರ್.
ಎಲ್ಲಿ ಅಂದ್ರೂ ಕಂಪ್ಯೂಟರ್ ಕೇಳ್ತಾರ ಅಲ್ಲಿ ಬೆಂಗಳೂರ್ ತನ ಬೆಂಗ್ಳೂರು ಹೋಗಿ ಈ ಕಡೆ ಹುಡುಕಿ ಎಲ್ಲಾ ಕಡೆವಾದ್ರೂನು
ಹ್ಮ
ಬೆಂಗಳೂರ ಬರ್ಬೇಕು
ಅಷ್ಟು ಮಹತ್ವ ಅದಲ್ಲ ಕಂಪ್ಯೂಟರಕ.
ಹೌದ ಬಾರಿ ಅದ ನೀ ಏನಲೆ ಅಂದ ಕಂಪೂಟರ್ ಕಲ್ತ ಅಂದ್ರ ಐವತ್ತು ಅರವತ್ತ ಸಾವಿರ ತನ ಸಂಬಳ ಅದೇ ನೋಡ್
ಹೌದಾ
ಹ್ಮ್ ಇಲ್ಲೇ ನಮ್ಮ ಇಲ್ಲೇ ಮಾರ್ಕೆಟ್ನಾಗ ಹಿಂಗ ಬಿಲ್ಲು ಪಲ್ ಮಾಡೋದ್ ಇರ್ತವಲ್ಲ ದೊಡ್ಡ ದೊಡ್ಡ ಅಂಗಡಿದಾಗ ಅಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಕೊಡ್ತಾರ ಅವ್ರಿಗೆ
ಹೌದೌದೌದು
ಆ ಮಾಡ್ಕೊಂತು ಏನರ ಮಾಡ್ವೇಕೀಗ
ಹ್ಮ್ ಮಾಡ್ಬೇಕು ಕಂಪ್ಯೂಟರ್ ಏನು ಯೂಸ್ ಮಾಡ ಕಂಪ್ಯೂಟರೈಸ್ ಮಾಡಕ್ ಬರ್ತಾ
ಹ್ಮ್
ಒಂದ್ಸಲ ಎಲ್ಲಾ ಮಾಡ್ಕನ್ ಕುಂತೀವಂದ್ರ ಅವಲ್ಲಾ ಇದ ಅದು ಪ್ರಾಕ್ಟೀಸ್
ಹ್ಮ್ ಹ್ಮ್
ಹ್ಮ್
ಮತ್ತ ಇದು ಮನೆ ಪಿಸಿ ಬಿಟ್ಟದ್ರ ಅಂತಲ್ಲ
ಪಿಸಿ ಗೆ ಏನ್ ಆಕಿಲ್ಲ ಏಟು ಪಿಟ್ ಬರ್ ಲ್ಲಗೆ
ಹಾಕ್ಬೇಕಲ್ಲ ನಮ್ ತಮ್ಮನ
ನಿಮ ತಮ್ಮಂದ ಐಟ್ ಬರ್ತ್ ಮರ ನಮ್ದ ಏನ್ ಬರ್ತ್ ಐಟ್ ಬರಲ್ಲ
ಹ್ಮ್ ಕೆಯಾತಿನ ಆಗ್ಬಿಟ್ರಲ್ಲ್ಲ
ಆ ಹಾ ಟೆಂತ್ ಮ್ಯಗಂತ ಹೌದೌದು ಟೆಂತ್ ಆಯಡುತ್ ಮುಗ ಲ್ಲ ನಿಂದು
ಹೊಂಡ ಹ ಹಾ
ಪಿಸಿ ಮುಗುದ್ ಅಂತ ಹೇಳ್ದಿ ಟೆಂತ್ ಮೇಬ ಬಿಟ್ಟಾರ ಹಾಕ್ಬಿಡು ಹಾ
ಹ್ಮ್ ಅಯಟ್ಟೇನದ
ಹಾ
ಬಜ ಆಬ ಸ್ವಲ್ಪ ಓದಕ್ ನ ಅಷ್ಟೇ ಲ್ಲ
ಹ್ಮ್ ಓದ್ ಓದು ಕಾಂಪ್ಕ ಒಂದ ಮೆಂಟಲ್ ಎಬಿಲಿಟಿ ಅಂತ ಇರ್ತಲ್ಲ ಹೌದ್ರ ಸ್ವಲ್ಪ ಮೆಂಟಲ್ ಎಬಿಟ್ಟಿ ದಿನ ಪೇಪರ್ ಓದು ಪೇಪರ್ದಾಗ ಬಂದಿರ್ತಾವ ಕ್ವಶನ್ಸ್ ಆ ಆ ಪೇಪರ್ ಸಾಲ್ವ್ ಮಾಡು ಬರ್ತ ಏನಲ್ಲಾ ಈಸಿ ಕ್ವಶನ್ಸ್ ಇರ್ತಾವ
ಹೌದಲ್ಲ
ಹಾ ಈಜು ಇರ್ತ ಹಿಂಗೇಏನ ಇರಲ್ಲ
ಹ್ಮ್ ಹ್ಮ್ ಈಗ ಒಂದ್ ವರ್ಷ ಎರಡ್ ವರ್ಷ ಎರಡ್ ವರ್ಷ ಎಂತ ಜೆ ಡಿ ಎಕ್ಸಾಮ್ ಬರ್ದಿದನಪ್ಪಾ
ಹ್ಮ
ಅದ ಏನು ಇದನ ಅದ ರಿಸಲ್ಟೇ ಬರ್ಲಿಲ್ಲ ಯಾಕಾನ ಗೊತ್ತಿಲ್ಲ ನಾವ ಅಷ್ಟು ಕೇರ್ ಮಾಡವಿ ಕ್ಕ ಇಲ್ಲ ನಮ ಬರಿಬೇಕ ಲಾಸ್ಟ್ ಡೇಟ್ ಯಾವಗ
ಜುನ್ ಮೂರ್ ಕರ್ನಾಟಕ
ಮೂರುಕ
ಜೂನ್ ಅಲ್ಲ ಜುಲೈ ಮೂರಕ್ಕ ಅದ
ಹೌದಾ
ಜುಲೈ ಮೂರ್ಕ್ ಅದ ಜುಲೈ ಮೂರ್ಕ ಆಕ್ ಅಪ್ಲಿಕೇಶನ್ನು
ಹ್ಮ್
ನಡಿತದ
ಆಯ್ತ್ ಆಯ್ತ್
ಹ ಮತ್ತೆ
ಮತ್ತೆಂತು ಹಂಗಂದ್ರ ಆನಲ್ಲ
ಕಷ್ಟ
ಹಾ
ಆಮೇಲೆ ಆ
ಹ